ಹೇಳಬ್ರು
ಏನ್ ಮಾಡ್ತರಬ್ರು
ಏನಿಲ್ಲ ಬ್ರೋ ಹಿಂಗ ಈಗ ತೋಟಕ್ಕೆ ಹೋಗ ಚಿದ್ದ
ಹೌದಾ
ಹಾ ನೀವೊಬ್ಬರು
ಒಬ್ರ ಇನ್ನೇನ್ ಕಾಲೇಜಿದ ಬಂದ್ವಿ ಕೂತ್ಕೊಂಡಿದ್ವಿ
ಹೌದಾ ಮತ್ತೆ ಬ್ರೋ ಇದು ಸ್ಟಡೀಸ್ ಎಲ್ಲ ಮುಗೀಿತ ಬ್ರೋ
ಇಲ್ಲ ಅವರು ಇನ್ನ ಒನ್ ಇಯರ್ ಇದೆ
ಹೌದಾ ಮತ್ತೆ
ಹೇಳ್ಬೇಕ್ರ ನೀವು
ಏನಿಲ್ಲ ಬ್ರ ಈಗನ ಎಷ್ಟೋ ಕಾಲೇಜ್ ಎಲ್ಲ ಮುಗ್ದಿತ್ತಾರಬ್ರ ಇನ್ನೇನ ಈಗ ಗಜ ಎಲ್ಲ ಯತ್ತಲ್ಲಾ ಎಕ್ಸಾಮ್ಸ್ ಎಲ್ಲ ಆಗ ಇ ರಿಸಲ್ಟ್ಕ್ಾಯ್ತಿ ಅದಕ್ಕೆ ಮನೆಗಿ ಇದ್ನಲ್ಲ ಇನ್ನೇನ್ ಮಾಡೋದ ಅಂತ ತೋಟಕ್ಕೆ ಹೋಗ್ತಿದ್ದೆಪ್ಪಾ
ಹೌದಾ
ಹ ಬ್ರೋ ಹಲೋ ನಾಲ್ಲರು ಅದೇ ಫ್ರೆಂಡ್ ಎರಡು ತಂಡಂಗಿತ್ತು ಅಂತ ಹೇಳೇಳ್್ದಾ
ಹ್ಮ ಹ್ಮ್
ಬರೋ ನೀವ ಹೇಳ್ತಿದ್ರಲ್ಲ ಬರೋ ಇನ್ನೇನ್ ಬಿಡಿಸಸ್ಬೇಕು ಒಂದು ಮಂತ್ ಒಳಗೆ ಅಂತ ಹೇಳ್ತಿದ್ರಲ್ಲ ಜಸ್ ಟ ವಸ್ ಬ ಕಾ ಮಾಡಾರ ಯ ತಂಡಿರ ಬ್ರೋ
ತಗೋಬೇಕಿದ್ ಬರಾ ಎಲೆಕ್ಟ್ರಿಕ್ು
ಹೌದಾ ಬೆಷ್ಟು ಬಿರು ಎಲೆಕ್ಟ್ರಿಕ್ು ಈಗ ಪೆಟ್ರೋಲ್ನ್ ಅಂದ್ರೆ ಸರಿ ಆಗಲ್ಲ ಬ್ರೋ ಈಗ ನೀನ್ ನೋಡು ಬ್ರೊ ಪೆಟ್ರೋಲ್ ಗಾಡಿಗಳ ಅಂದ್ರೆ ಈಗ ನೀನ್ ತಾಂಡಾದ್ಮೇಲೆ ಅದಕ್ಕೆ ಪೆಟ್ರೋಲ್ ಎಲ್ಲಾ ಅಸ್ತಿರ್ಬೇಕಾಗ್ಲಲ್ಲ ಆದ್ರ ಬದಲು ನೀ ಇ ಈಗ ಎಲೆಕ್ಟ್ರಿಕ್ ತಂತಿ ಅನ್ಕಬರು
ಹ್ಮ್ ಹ್ಮ್
ಬ್ರೋ ಏನಕ್ಕಂದ್ರೆ ಈಗ ಅದ್ರಗೆ ಸೌಂಡ್ ಸಿಸ್ಟಮ್ ಅಷ್ಟೊಂದ ಇಲ್ಲ ಆಯ್ತಾ ಆಮೇಲೆ ನಿನಗೆ ಇದು ಎನ್ವಿರಾನ್ಮೆಂಟ್ ಗೆ ಆಗ್ಲಿ ನೇಚರ್ಗ ಆಗ್ಲಿ ಅದು ಯಾವ ತರಾನ ಅದು ಕಾಸು ಮಾಡಲ್ಲ ಅದೇ ಪೆಟ್ರೋಲಿಂದಾದ್ರೆ ಫುಲ್ಲು ಅಂದ್ರೆ ಇದೂ ಪೆಟ್ರೋಲ್ ಇದ್ರೆ ಫುಲ್ ಸ್ಮೋಕ್ ಎಲ್ಲ ಬರುತಲ್ಲ ಬ್ರೋ ಇಲ್ಲಿಂದ ಅದೆಲ್ಲರಿಂದಲ ಜಾಸ್ತಿ ಎಫೆಕ್ಟ್ ಆಗುತ್ತೆ ಎಲೆಕ್ಟ್ರಿಕಲ್ ಎಲ್ಲ ಹಂಗಿರಲ್ಲ ಬ್ರೋ ಆಮೇಲೆ ಇನ್ನೊಂದ ಏನಂದ್ರೆ ಇದ್ರಾಗೇ ಮೇನ್ ಅಂದ್ರೆ ಚಾರ್ಜ್ ಆಯ್ತಾ ಬ್ರೋ ಈಗ ಏನಂದ್ರು ಒಂದು ಚಾರ್ಜಿಗೆ ಒಂದು ಹಂಡ್ರೆಡ್ ಕಿಲೋಮೀಟರ್ ಅಥವಾ ಹಂಡ್ರೆಡ್ ಪ್ಲೇಸ್ ಕೊ ಟ್ಟೆ ಕೊಡ್ತಾರೆ ಮೈಲೇಜು ಒಂದ್ಸರಿ ಚಾರ್ಜ್ ಮಾಡದ್ರೀ ಅಂದ್ರೆ ಹಾ ಈಗ ಅದೇ ನಿನ್ ಪೆಟ್ರೋಲ್ದಾದ್ರೆ ಸರಿ ಆಗಲ್ಲ ಬ್ರೋ ಕರೆಕ್ಟ್ ಅಲ್ಲ ನಿಮಗೆ ಜಾಸ್ತಿ ಪೆಟ್ರೋಲ್ ಹಾಕ್ಸತಿರ್ಬೇಕು ಎಲ್ಲ ಜಾಸ್ತಿ ಖರ್ಚಾಗುತ್ತೆ ಇದಾದ್ರೆ ಚಾರ್ಜಿಂಗ್ ಅಲ್ಲ ಬ್ರೋ ನೀನ್ ಹೆಂಗಿ ಮನೆಗೆ ಇಡ್ಕೊಂಬಹುದು ನೀನ್ ಅದ್ರಿಂದ ಸೇವ್ ಮಾಡಕೊಂಬಹುದು ಈಗ ನೋಡ್ರ ಟ್ವೆಂಟಿ ರುಪೀಸ್ಗೇ ಫುಲ್ ಚಾರ್ಜ ಆಗುತ್ತೆ ಅನ್ಕ ಇದು ಆದ್ರೇ ಅದ ಹಂಗಲ್ಲ ಅದು ನೀ ಹಂಡ್ರೆಡ್ ಆಂಡ್ ಟೆನ್ ರುಪೀಸ್ ಹಾಕ್ಸ್ಬೇಕು ಟ್ಟಲ್ಲು ಹಾಕ್ಸಿದ್ರೆ ಆ ಈ ಅದೇ ಇಯರ್ಲಿ ನೀನ್ ಅದೇ ಮೇಂಟೈನ್ ಮಾಡ್ ಇಯರ್ ಆದ್ರೆ ಒಂದು ವರ್ಷ ಅದು ಖರ್ಚು ಮಾಡೋಬದ್ಲು ಇಲ ಇದ್ರ ಸೇವಿಂಗ್ಸ್ ಆಗಿರುತ್ತಾ ಇದೇ ಸೇವಿಂಗ್ಸ್ ನ ತಗೊಂಡು ಹೋಗಿ ಬೇರೆ ಕಡೆಯಲ್ಲಿ ಯಾವ್ದಾದ್ರು ಬೇರೆ ಏನಾದ್ರು ಪ್ರಾಫಿಟ್ ಬರುತ್ತಲ್ಲ ಬ್ರೋ
ಹ್ಮ್
ಹ್ಮ ಬ್ರೋ ಆಮೇಲೆ ಸೇಫ್ಟಿನೂ ಹಂಗೆ ಐತೆ ಬ್ರೋ ಎಲೆಕ್ಟ್ರಿಕಲ್ಲಿ ಚೆನ್ನಾಗಿ ಕೊಟ್ಟರೇ ಆಮೇಲೆ ಈಗ ಏನೇ ಸರ್ವಿಸ್ ಬೇಕಂದ್ರೆ ಜಸ್ಟ್ ಒಂದ್ ಕಾಲ್ ಮಾಡತ ಸಾಕೂ ಬ್ರೋ ಅವರು ಕಂಪ್ನಿ ಸೈಡ್ಂದಾನೇ ಬಂದು ಎಲ್ಲಾ ಸರಿ ಮಾಡ್ಕೊಟ್ಟು ಹೋಗ್ಬಿಡ್ತಾರೆ ಬ್ರೋ ಇಲ್ಲಾಂದ್ರೆ ಅಲ್ಲಿಗೆ ಶಿಫ್ಟ್ ಮಾಡ್ಸ್ಲಂತಾರೆ ಗಾಡಿನ ತಗಂಡು ಆಮೇಲೆ ಅಲ್ಲಿ ಕ ಅಲ್ಲಿ ತೊಂಡು ಹೋಗಿ ಎಲ್ಲಾ ಸರಿ ಮಾಡ್ಕೊ ಕೊಡ್ತಾರ ಬ್ರೋ ಹಂಗೆ
ಸ್ಪೀಡ್ ಲಿಮಿಟ್ ಇದೆಯಲ್ಲ ಬ್ರೋ ಅದಿಕ್ಕೆ ಗಾಡಿಗೆ
ಸ್ಪೀಡ್ ಲಿಮಿಟ್ ಅಂದ್ರೆ ಬ್ರೋ ನೀನ್ ಲಾಕ್ ಲಾಕ್ ಮಾಡಸೋದ್ರ ಮೇಲೆ ಡಿಪೆಂಡ್ ಬ್ರೋ
ಹ್ಮ್
ಹಲೋ
ಹಾ ಬ್ರೋ ಹೇಳಿ
ಅದೇ ಬ್ರೋ ಅಂದ್ರೆ ಅಷ್ಟು ಸ್ಪೀಡ್ ಲಿಮಿಟ್ ಅಂದ್ರೆ ಹ್ಮ್ ಅಂದಾಜ ಅಂದ್ರೆ ಈಗ ಮಾಮೂಲಿ ಬೈಕ್ಗುಳಿಗೆಲ್ಲ ಹೆಂಗಿರ್ ಅದೇ ತರ ಸ್ಪಡ್ ಲಿಮಿಟ್ ಇದೆ ಬ್ರೋ ನೀಂಗ್ ಗೊತ್ತಾ ಬ್ರೋ ಎಷ್ಟುಕ್ ಲಾಕ್ ಮಾಡ್ತಾರ ಇಲ್ಲ ಅಷ್ಟಕ್ಕೆ ಬ್ರೋ ಹಾ ಮತ್ತೆ ಬ್ರೋ
ಹೇಳ್ಬೇಕ್ ಬ್ರೋ ಏಜ್ ಲಿಮಿಟ್ ಏನಿಲ್ಲ ಅಲ್ಲ ಬ್ರೋ ಅದಕ್ಕೆ
ಏಜ್ ಲಿಮಿಟ್ ಏನ ಇಲ್ಲಾ ಬ್ರೋ ಮತ್ತೆ ನಿಮಗೆ ಏನ್ ಅನ್ಸುತ್ತೆ ಬ್ರೋ ಈಗ ಎಲೆಕ್ಟ್ರಿಕ್ ಸ್ಕೂಟಿ ಬಗ್ಗೆ
ಅಂದ್ರೆ ಬ್ರೋ ನಾವ್ ಮಿಡಲ್ ಕ್ಲಾಸ್ ಅಲ್ವಾ ಅಂದ್ರೆ ದೊಡ್ ದೊಡ್ ಗಾಡಿ ಆಫರ್ ಮಾಡಕ್ ಆಗಲ್ಲ
ಹಾ
ಅಂದ್ರೆ ನಮ್ ಯೂಸ್ಫುಲ್ ಆಗು ಆಗ ತರ ನೋಡ್ತಾ ಇದಿವ ಬ್ರೋ ಬೈಕ್ ನ.
ಹಾ
ಸ್ಕೂಟಿ ಆದ್ರೆಲ್ಲ ಬ್ರೋ ಚಾರ್ಜ್ ಹಾಕೊಂಡು ಆರಾಮಾಗೆ.
ಹಾ
ಕೇಶನ್ ಗೆಲ್ಪ ಆಗುತ್ತೆ.
ಹ್ಮ್
ಅದಕ್ಕೆೆ ಬ್ರೋ ನೋಡ್ತಾ ಇದ್ದೆ.
ಹಾ
ನೀನ್ ಇಂಜರಿಂಗ ಮುಗಿಯಂಗ ಐತಲ್ಲ ಬ್ರೋ ಒನ್ ಇಯರ್ ಆದ್ಮೇಲೆ ಮತ್ತೆ ಕೆಲ್ಸಕ್ ಹೋಗಬೇಕಲ್ಲಾ.
ಹಾ ಬ್ರೋ
ಎಲ್ಲದ ಕು ಯೂಸ್ ಆಗುತ್ತೆ ಅದಕ್ಕೆ ಲೋನ್ ಹಾಕ್ಸ್ಬಿಟ್ಟು ತಗಣನ ಅಂತ ಅಂದ್ಕೊಂಡಿದ್ದೀನಿ.
ಬೆಸ್ಟ್ ಐಡಿಯಾ ಬ್ರೋ ಏನಕಂದ್ರೆ ನಿನ್ಗೆ ಈ ಕಡೆ ಮನೆಗು ಪ್ರೆಜರ್ ಬೀಳಲ್ಲ. ಐತ ನನ್ ಕಡೆ ಈಗ ನೀನ್ ಹೆಂಗ ಮಾಡತ ನೀ ನೀನೇ ಒಂದು ರೆಸ್ಪಾನ್ಬಿಲಿ ತಣಂಗ್ ಆಗ್ತೈತೆ. ಈಗ ಗಾಡಿ ತಾಣ್ತೀಯಾ ಅಂದ್ಮೇಲೆ ನೀನು ಇದ್ರ ಕೈತೆೆ ನಾನನ ತಿರ್ಸ್ಬೇಕು ಅಂದ್ಕೊಂಡು ಒಂದ ಬರು ಸೆಕಂತಿಯಾ
ಹ್ಮ್
ಈಗ ಇದ್ ಮಾಡ್ತ ಏನೋ ಒಂದು ಒ ಟೈಮ್ ಪಾರ್ಟ ಟೈಮ್ ಜಾಬ್ ಯಾವಾದ್ ಮಾಡಕಂತ ಅಂದ್ರೆ, ಇದ್ರ ಫೀಸ್ ತಂಗುತ್ತೆ ಒರ ನಿನ್ ರೆಸ್ಪಾನ್ಸಿಬಿಲಿಟಿ ಬಂದಂಗ ಆಗುತ್ತೆ ಬ್ರೋ ಮನೆ ಮೇ ಡಿಪೆಂಡ್ ಆಗಿರಲ್ಲ ಅದು ಕರೆಕ್ಟ್. ಆಯ್ತ
ಅಬ್ರೋ ಬ್ಲಿಂಕ್ ಇಟ್ ಇಲ್ ಅಂದ್ರೆ ಇದು ಕೋವನ ಅಂದ್ಕೊಂಡಿದ್ದೀನಿ. ಗಾಡಿ ತಂಡ್ಮೇಲೆ
ಅದು ಬೆಸ್ಟು ಬ್ರೋ, ಈಗಂದ್ರೆ ಮನೆ ಮೇಲೆ ಏನೋ ಡಿಪೆಂಡ್ ಆಗಿರಲ್ಲ ಏನಿರಲ್ಲ.
ಹಾ ನಮ್ಗು ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ರೆ, ಹೊರಗಡೆ ಎಲ್ಲ ಹೋಗ್ತೀವಿ ಖರ್ಚಿ ಬೇಕಾಗುತ್ತಲ್ಲಾ ಅಮೌಂಟು. ಹ್ಮ್ ಅದ್ರಿಂದ ಒಂದ್ ಸ್ವಲ್ಪ ಹ್ಮ್ ನಮ್ದು ಖರ್ಚುರುತ್ತಲ್ಲಾ ನೋಡ್ಕೊಳಂಗ ಆಗುತ್ತೆ. ತಲ ಬ್ರೊ
ಹ್ಮ್ ಅದೇ ಬ್ರೋ ಅದು ಕರೆಕ್ಟ್ ಬ್ರೊ ಅಲ್ಲ ಬ್ರೋ. ಈಗ ನಮ್ದು ಒಂದು ಏಜ್ ಅಂತ ದಾಟದ್ಮೇಲೆ ಎಷ್ಟಸತಿ ಅಂತ ಕೇಳಕ್ ಮ ನೀನ್ ಹೇಳು ಬ್ರೋ. ಮನೇಲಿ ಹ್ಮ್ ಬ್ರೋ ಅಷ್ಟೇ ಮತ್ತೆ ಬ್ರೋ?
ಹೇಳ್ಬೇಕ ಬ್ರೊ.
ಏನಿಲ್ಲ ಬ್ರೋ ಊಟ ಆಯ್ತಾ?
ಅ ಬ್ರೋ ಊಟ ಆಯ್ತು ಅನ್ನಸಾರು ನಿಂದು?
ಹಾ ಬ್ರೋ ಆಯ್ತು ಎಲ್ಲಿದ್ದೀರಿ ಬ್ರೋ ಹೌದಾ ಏನ್ ರೆಸ್ಟ್ ಮಾಡಲ್ಲ ಬ್ರೋ ನೀವು.
ಇಬ್ನು ಇವಾಗ ಕಾಲೇಜ ಅಲ್ಲಿದ್ದೆ
ಹ್ಮ್ ಅಂದ್ರೆ ಬ್ರೋ ಈಗ ನೀವು ಮಧ್ಯಾಹ್ನ ಮೇಲೆ ಏನ್ ರೆಸ್ಟ್ ಮಾಡಲ್ವ ಹೆಂಗೆ ಬ್ರೋ
ಮಾಡ್ತೀವ್ರಾ ಅಂದ್ರೆ ಇವಾಗ ಕೆಲ್ಸ
ಹ್ಮ್ ಹೌದಾ ಬ್ರೋ ಅದಕ್ಕೆ ಬ್ರೋ ನಾನು ನೀವೇನೋ ತಾಣ್ತನಿ ಅಂತ ಹೇಳ್ತಿದ್ರಿ ಗಾಡಿ ಬೇರೆ ಮೊದ್ಲೆ ಅದಿಕ್ಕೆ ನೀವು ತಾಣ್ರರು ಏನು ಅಂತ ಕೇಳೋಣ ಅಂತ ಮಾಡ್ದೆ
ನೋಡ್ತಾ ಇದೀವಿ ಬ್ರೋ ಲೋನ್ಗೆಲ್ಲ ಆಫರ್ ಮಾಡ್ತಾ ಇದ್ದೀವಿ ಯಾವ ತಾಂಬಬೇಕು ಬ್ರೋ ಸ್ಕೂಟಿಲಿ ಎಲೆಕ್ಟ್ರಿಕ ಅಲ್ಲಿ
ಹಾ
ಅದಕ್ಕೆ ನೋಡ್ತಾ ಇದೀನಿ
ಹಾ
ಅಂದ್ರೆ ನಾವು ಆಫರ್ ಮಾಡಕ್ಕಾಗಲ್ವಲ್ಲ ಅಷ್ಟೊಂದ್ ನ
ಹಾ ಕರೆಕ್ಟ್ ಬ್ರೋ
ತಾಣದೇ ಅದು ದೊಡ್ಡದಾಗುತ್ತೆ ಅಂದ್ರೆ ನೋಡಿ ಎ ಸ್ವಲ್ಪ ರಿಸರ್ಚ್ ಮಾಡಿಲ್ಲ
ಏನಿಲ್ಲ ಬ್ರೋ ಈಗ ಬ್ರೋ ಇದ್ರಲ್ಲೂ ಚೆನ್ನಾಗೈತೆ ಆಫರ್ಸ್ ಗಳು ಚೆನ್ನಾಗ್ ಕೊಡ್ತಾರೆ ಮತ್ತೆ ಗಾಡಿನೂ ಚೆನ್ನಾಗ ಐತೆ ಬೇರೆ ಮಾತ ಇಲ್ಲ ಬ್ರೋ ಏನು ಯಾಕಂದ್ರೆ ಈಗ ನಾವು ಪೆಟ್ರೋಲ್ ಅನ್ನೋದು ಒಂಥರ ಅದ್ರಂದ ಅಮೌಂಟ್ ಸೇವ್ ಆಗುತ್ತೆ ಎಾಗ ಹೋದಾಗ ನೀನು ಅಂದ್ರೆ ಏನ್ ಮತ್ತೇನೊಂದ್ರೆ ಒಂದೇ ಸತಿ ಪಿಕಪ್ ತಾಣುತ್ತೆ ಆಯ್ತ ಬ್ರೋ ಅದು ಮೇನ್ ಚೆನ್ನಾಗ ಐತೆ ಪ್ರತಿಯೊಂದು ಚೆನ್ನಾಗೈತೆ ಬ್ರೋ ಇದ್ರಲ್ಲಿ ಆಮೇಲೆ ನಿನ್ಗ್ ಏನಾದ್ರು ಒಂದ ಸರ್ವಿಸ್ ಅವೈಲೇಬಲ್ ಬೇಕು ಅಂದ್ರೆ ಜಸ್ಟ್ ಒಂದ ಕಾಲ್ ಮಾಡಿದ್ರೆ ಸಾಕು ಬ್ರೋ ಅವರೇ ಬಂದ ಎಲ್ಲ ಸರಿ ಮಾಡ್ಕೊು ಹೋಗ್ತಾರೆ ಇನ್ ಇನ್ ನೋಡಿ ಬ್ರೋ ಪಟ್ರೋಲ್ದೆ ಎಷ್ಟೊಂದು ಖರ್ಚಾಗುತ್ತೆ ಆದ್ರೆ ಪೆಟ್ರೋಲ್ಗೆ ಆಗಷ್ಟು ಕರ್ಚ ಎಲ್ಲ ಇದಕ್ಕೆ ಆಗಲ್ಲ ಬ್ರೋ ಈ ಗಾಡಿಗಳಿಗೆ ಅವಮೇ ನೀನ್ ತೋಡ್ತಾ ಕುಡಿತತ್ಯಾ ಅಂದ್ರೆ ಈಗ ಎಷ್ಟೊಂದ್ ಜಕ್ಕೆ ಡೋಟೆಲ್ಲಿ ಇರುತ್ತೆ ಈವಾಗ ನಾವೇ ತೋಟದವರು ಇರೋರು ನಾವೇನ್ ಮಾಡ್ಬೇಕು ತೋಟದ ತ್ಣೋದಾಗ ನೀರು ಕೆಸರು ಎಲ್ಲ ಇರುತ್ತೆ ಅಲ್ಲೆಲ್ಲಾ ಮಿಸ್ಸಾಗಿ ಇಲ್ ಅಂದ್ರೆ ಹಾಳಾಗುತ್ತಾ ಇಲ್ಲಂತ
ಬ್ರೋ ನು ಅದನ್ನ ಯೂಸ್ ಮಾಡ್ತಿರೋದು ಇದಕ್ಕೆ ಅಂದ್ರೆ ಓಡಾಡೋದ ಪರ್ಪಸ್ಗೋಸ್ಕರ
ಏನ್ಗಲ್ಲಪ್ಪ ಅಲ್ಲಿ ಈಗ ತೋಟ್ದದಲ್ಲಿ ಹೋಗ್ತಿರ್ತಿರ ಕೆಸರು ಏನುತ್ತ ಅಂದ್ರೆ ಪ್ರಾಬ್ಲಮ್ ಏನರಲ್ಲ
ನನ್ ಕಾಲೇಜು ನನ್ ಕಾಲೇಜ್ ನನ್ ಕಾಲೇಜಿಂದ ಓಡಾಡೋದಕ್ಕೆ ಕೆಲ್ಸಕ್ಕೆ ಆಮೇಲೆ ಇದಕ್ಕೆ ಯೂಸ್ ಮಾಡ ಅಂತ ನನ್ ಕೆಲ್ಸದ ಪರ್ಪಸ್ ಯೂಸ್ ಮಾಡೋಣ ಅಂತ ಮನೆ ಕೆಲ್ಸಕ್ಕೆ ಬಿಡಿ ಬ್ರೋ ಮನೆ ಕೆಲ್ಸಕ್ಕೆ ನ ನೋಡ್ ಕೊಳ್ಳೋದು
ಇಲ್ಲ ಬ್ರೋ ಮನೆ ಕೆಲ್ಸಕ್ಕೆ ಮಾಡ್ಬಹುದು ಅದಕ್ಕ ಏನಿಲ್ಲ ಟ್ ಆಫ ಚೆನ್ನಾಗೈ ಏನ್ ಟೆನ್ನ್ ಇಲ್ಲ ಬೋ
ಹ್ಮ್ ಮನೇಲಿ ಬೇರೆ ಸ್ಕೂಟಿ ಇದೆ ಪ್ಲಜರ್ ಇತ್ತು ಆಮೇಲೆ ಮನೇಲಿ ಕೇಳಿದ್ಕ ಸ್ಕೂಟಿ ಮತ್ತೆ ಎಂತ ಅಂತಿಯಪ್ಪಾ ಅಂತಿದ್ದಾರೆ
ಅಂದೆ ಈಗ ನೀನ್ ತಗೋಬ್ರೋ ನೀನ್ಗ ಸಪ್ರೇಟ್ ಬೇಕೇ ಬೇಕಾಗತ್ತಲ ಬ ಮದೇ ಹೊರ್ಗಡೆ ಇರೋದು ದಿಸಾ ಬಸ್ಸಿ ಕಾಯ ಕಂಡು ಹೋಗ ಬದ್ಲು ಹರಾಮ ನೀನ್ ಯಾವ ಟಬಿ ಬೇಕ ಟಮ ಬೇ ಬೇ ಹೋಗಾಗ ಏೋ ವರ್ಕ್ಿತ್ತು ಅಂದ್ರೆ ಮುಗಿಯುತ್ತ ಮನೆಗ್ ಹೋಗ್ಬೇಕ ಊರಿಗೆ ಅಂದ್ರೆ ನಿಮ ಮದ್ಲೆ ಅಲ್ಲಿಂದ ಸ್ವಲ್ಪ ದೂರ ಐತನಿ
ಅದೇಬ್ರು ಮನೇಲಿ ಕೇಳಿದಕ ಸ್ಕೂಟಿ ಬೇಡ ಅಂದರು ಅಂತದಿೆ
ಬೈ ತನಕ ಹೇಳ್ತಾರ
ಅಂದ್ರೆ ಸ್ಕೂಟಿ ಇದೆ ಬ ಪ್ರೋ ಮದ್ಲೆ ಎಲೆಕ್್ರ
ಹಾ ಇಲ್ಲಿ ಬ್ರೋ ನೀನ್ ನಿಿನಗೆ ಯೂಸ್ ಆಗ ಅಲ್ಲ ಬ್ರೋ ನಿಜ ಅಂದ್ರೆ ಪೆಟ್ರೋಲ್ಗಿಂತ ಎಲೆಕ್ಟ್ರಿಕ್ ಬೆಸ್ಟ್ು ಬೋ ನೀವೊಂದ್ಸತಿ ಮನೆಗ್ ಹಂಗಂತಾರೆ ಎಷ್ಟೊಂದ್ ಜನಕ್ಕೆ ಎಲೆಕ್ಟ್ರಿಕ್ ತ್ರ ಅದ್ ಸರಿ ಅಲ್ಲ ಹಂಗ್ ಬ್ಲಾಟ್ ಆಗೆ ಹಂಗ ಹಿಂಗ ಈ ತರ ಮಾತುಗಳು ಇದ ಬ್ರೋ ಏನು ಪ್ರಾಬ್ಲಮ್ ಇಲ್ಲ ಒಬ್ರು ಆಯ್ತಾನ್ ತಂಡ್ ಒಂದ್ಸತಿ ಎಕ್ಸ್ಪರಿಯನ್ಸ್ ಮಾಡೋಬ್ರರು ಈಗ ಪೆಟ್ರೋಲ್ದು ತ್ ಎಕ್ಸ್ಪೀರಿಯನ್ಸ್ ಐತಿ ಅದೇ ತರ ಮಾಡಬ್ರರು ಗೊತ್ತಬಡ್ ನಿನ್ಗೆ ಹತ್ರ ಹಿಂಗಗೆ ಏನು ಅಂತ ಇದರಿಂದ ಜಾಸ್ತಿ ಹ್ಮ ಇದರಿಂದ ಅಮೌಂಟ್ ಹೌದು ಅದು ಕರೆಕ್ಟ್ ಬ್ರೋ ಅ್ರ ಇದ್ರಂದ ಏನಂದ್ರೆ ಬ್ರೋ ಪ್ಲಸ್ ಪಾಯಿಂಟ್ ು ಅಮೌಂಟ್ ಜಾಸ್ತಿ ಸೇವ ಆಾಗುತ್ತೆ ಬ್ರೋ ಎಲ್ಲರಿಗೂ ಅದೇ ತಾನೇ ಬೇಕಾಗಿರದ ಬ್ರೋ ಮೆನು ಅಮೌಂಟ್ಗಳ ಸೇವ್ ಮಾಡೋ ಮಾಡದ
ಹ್ಮ್ ಹ್ಮ್
ಹ್ಮ್ಾ ಮತ್ತತ್ ನಿಮಗೆಂಗ ನನ್ಸುತ್ತೆ ಬ್ರಾ
ನಮಗ್ ಅದೇ ಬ್ರೋ ಪೇರೆಂಟ್ಸ್ ಕೇಳಿದ್ರೆ ಮದ್ಲೇ ಸ್ಕೂಟಿ ಇದೆಯಲ್ಲ ಮತ್ತೆ ಎಲೆಕ್ಟ್ರಿಕ್ ಂತ ಅಂತ ನನಗೆ ಎಲೆಕ್ಟ್ರಿಕ್ ತಾಣ ಅಂತರು ಈಗ ನಾವು ಈಗ ಸೂಪರ್ ಬೈಕ್ಸ್ು ನಾರ್ಮಲ್ ಅದ್ರ ಆ ಬೈಸ್ಕೊಳ್ಳಲ್ಲ ಆ ರ್ ಮಣಕಾಗಾಲವಲ್ಲ
ಹ್ಮ್
ಅದಕ್ಕೆ ನೋಡ್ತಾ ಇದ್ದೀ ಬ್ರ
ನೋಡಬ್ರ ಎ್ರಗ ಚೆನ್ನಾಗಿತಿ ಎಲ್ಲಾ ನೋಡ್ಬಿಟ್ಟು ಒಂದ ಒೆ ನೋಡ್ಬಿಟ್ಟು ತಗೊಬ್ರು ಆದಷ್ಟು ಬೇಗ ಹ್ಮ್ ಮತ್ತೆ ಬ್ರೋ ಹ್ಮ್ ಬ್ರೋ ಮಾಡಂತ ಬ್ರೋ
ಹ್ಮ
ಮತ್ತೆಬರೋ
ಮೇನ್ಲಬ್ರು ಕಾಲೇಜ ಇಿಂದ ಹೋಗಿ ಬೋಗಿ ಜಸ್ಟ್ ಫೈವ್ ಮಿನಿಟ್ಸ್ ಬಂದೆ
ಹೌದಾ ಹ್ಮ್ ಮತ್ತೆ ಮನೆಗೆ ಎಲ್ಲಾರು ಆರಾಮ ಆದಬರು
ಹ ಹಬ್ರು ಆರಾಮು ನಿಮ್ಮ
ಬಡೋ ಈಗೇನು ಊರಿಗೆ ಹೋದಾ ಅಥವಾ ಏನು ಅಲ್ಲೇ ಪ ರೂಮ್ಲ್ಲಿ ಇದ್ಯಾ
ರೂಮಲ್ಲೇ ಅವ್ರೋ ಊರ್ಗೋ ಲೇಟಗ ಹೋಗೋದು
ಹೌದಾ ಹ್ಮಾ ಏನ ಕಡ ಇನ್ನು ಎಷ್ಟುಾದ್ ಹೋಗಿಲ್ಲಾ ಯಾಕೋ ಮನೇಲಿ ಅದೇ ನಿ ಫ್ರೆಂಡ್ ಒಬ್ಬ ಇದನೋಡಬ್ ಅವ್ನಿಗೂ ತರ್ಸಿದ್ ನಾಾಗ ಹೇಳ್ದ ಯಾಕೋ ಎಷ್ಟೋ ದಿವಸ ಐತೆ ಬಂದಿಲ್ಲ ಅಂತ ಹೇಳಿದ್ರು ಹ್ಮ ಅದಿಕಕ್ಕೆಲಖೇಳಳ್ದಾವಾ
ಎಕ್ಸಾಮು ಕಂಟಿನ್ಯೂಸ್ ಆಗಿದೆವರು ಒನ್ ವೀಕ್ ರಾ ಕೊಟ್ಟ ಇಟ್ಟಿದಾರಲ್ಲ
ಹಾ
ಮನೆಗ್ ಹೋದ್ರೆ ಓದಲ್ಲ ಅಂತ ಅದಕ್ಕೆ
ಅದು ಕರೆಕ್ಟ್ ್ರ ಇಲ್ಲ ಎತ್ಕೊಂಡು ಹೋಗ್ಕಳಿ ಇನ್ನೊ ಒಂದ್ ಎಕ್ಸಾಮ್ ಎಲ್ಲಾ ಪಾಸ್ ಮಾಡ್ಕಿ ಚೆನ್ನ್ ಮಾಡಿಬರು
ಹ್ಮ್ ಅದೇ ಬ್ರೋ
ಹ ಇನ್ನೇನ್ ಎಕ್ಸಾಮ್ ಅಂದ್ಮಲೆ ತಗಳಿಬರು್ ಗಾಡಿನ ಚೆನ್ನಾಗಿರೋದ ನಡ್ಕೊಂಡು
ಹ್ಮ್ ಅದೇ ಬ್ರೋ ನನ್ಗೆ ಎಲ್ಪ್ ಆಗುತ್ತಲ್ಲ
ಇನ್ನು ಆಮೇಲಂಗ ಮಾಡ್ತ ತಾಬಡೋಣ ನೀಗ ಈಗ ಒಂದ್ ಸ್ವಲ್ಪ ವರ್ಕ್ ಐತೆ
ಹಾ ಬ್ರೋ
ಓಕೆ ಸರಿ ಬ್ರೋ ಭಾಯ ಬ್ರೋ
ಸರಿ ಬೋ ಬಾಯ್